ಹಲೋ
ಹಲೋ ಆಕಾಶ್ ಆರಾಮ?
ಏನು
ಯಾವ ಕೊರ್ಸ್ ಮಾಡಿದ್ಯೋ ಹಂದ ಕೋರ್ಷ ಹೊಡಲ್ಲದ
ವೆಟನರಿ ವೆಟನರಿ
ನಾ ಅಗ್ರಿಕಲ್ಚರ್ ಮಾಡಿದ ನೋಡಪ್ಪ ಈಗ ಟೆಂತ್ ಮುಗೀತಿನವ್ ನೀನ್ ವೆಟನರಿ ಮಾಡಿಏನು
ಹಾ
ಯಾವದ್ ಬಿಸ್ ಸಿ ಹೊಟ್ಟನಾರೀ ನಾ ಡಿಪ್ಲೋಮಾಟ್ಟನ ರೀ. ನಮ್ ತಾತ ಒಬ್ರು ಮಾಡ್ತಾರಂತ ಡಿಪ್ಲೊಮಟಿನರಿ.
ಹ ಸರಿ ಅದೇ ಏನೇನ್ ಇನ್ಫಾರ್ಮೇಶನ್ ಅದನ್ನ ಹಳ್ ತಿನ್ ಅಂದಿದ.
ಇದು ಅಪ್ಲಿಕೇಶನ್ ಹಾಕೇನಿಲ್ಲ.
ಹಾ ಅಪ್ಲಿಕೇಷನ್ ಆಕಿನ್ - -
ಹ್ಮ್ ಅವ್ನ್ ಪರ್ಸೆಂಟೇಜ್ ಎಷ್ಟ್ ಐತೆ.
ಹ ಶಿಷ್ಟ ಎನ್ ನೋಡು ಬಾ.
ಅಗ್ರಿಕಲ್ಚರ ಇವೆ
ಹಾ ಹ ಪ್ರಾಣ
ಹೌದಾ ಈಗ ಒಂದು ಶಿಷ್ಟ ಅಂದ್ರ ನ ನಾಳಿಗ್ ಬಂದ್ ದಿನ ಬಿಟ್ಟ ನಾಡ್ದ ಆದ ಅಂತ ವೆರಿಫಿಕೇಶನ ಡಾಕ್ಯುಮೆಂಟ್ ವೆರಿಫಿಕೇಶನ್.
ಹಾ
ಅಲ್ಲಿ ಗೊತರ್ಕೋಬೇಕ.
ಹಾ
ಬಿದರ್ ಕ ಹೋಗಿ ಅಲ್ಲಿ ಯನಿವರ್ಸಿಟಿಗ ಹೋಗಿ ಅವ್ರ. ಒಂದ್ ಮೂರ್ ನಾಕ್ ನಾಕ್ ನಾಕ್ ಸಟ್ಟು ಜೆರಾಕ್ಸ್ ಮಾಡ್ಸಬೇಕಲಸ.
ಹಾ ಯಾವ್ಯಾವು.
ನಿನ್ ಆಧಾರ್ ಕಾರ್ಡು ನಿಮ್ಮ ಅಪ್ಪನ ಆಧಾರ್ ಕಾರ್ಡು ನಿನ್ ಟೆಂತ್ ಮಾಸ್ ಕಾರ್ಡು ಕಾಸ್ಟ್ ಇಂಕಮ್ಮು. ಸೇವೆಂಟಿ ಒನ್ನು ಮತ್ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ. ಎಲಸು ಜೆರಾಕ್ಸ್ ಮಾಡ್ಸಬೇಕ್ ಅವ್ ನಾಕ್ ಸಟ್ ಮಾಡ್ಸಬೇಕು ಅವ್ರ ಎರಡ್ ಸಟ್ ಅಲ್ಲಿ ಯೂನಿವರ್ಸಿಟಿಗೆ ಇಸ್ಗೋಂತರ.
ಹಾ
ನಮಗ ಎರಡು ಸಟ್ಟು ಇಲ್ಲಿ ಕಾಲೇಜ್ದಾಗ ಒಂದು ಸೆಟ್ಟು ಕೊಡಬೇಕಾಗ್ತದ ನಂಬಲಿ ಒಂದು ಸೆಟ್ಟು ಇರಬೇಕು ಎಕ್ಸ್ಟ್ರಾ.
ಹಾ ಹಾ
ನಡದ ಮತ್ತೆ ಅಲ್ ಏನ. ಬಾಳ ಆಗ್ತಾರಲ್ಲ ಆಯ್ತು ಹೋಗೋಣ್ ನಮ್ಮ ಡಾಕ್ಯುಮೆಂಟ್ಸ್ ತೋರ್ಸದ ಅಲ್ಲಿ.
ಹಾ
ಡಾಕ್ಯುಮೆಂಟ್ ತೋರ್ಸನ ಆಯ್ತು ಅವರು ಕ್ಲಿಯರ್ ಮಾಡಿ ಬಿಡ್ತಾರೆ ಅಲ್ಲೇ ನಮ್ಮ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇದ್ರೆ ಎಲ್ಲಾ ಒರಿಜಿನಲ್ ಬೇಕ ಆದ್ರೆ.
ಕಾಲೇಜ್ ಅವ್ರೇ ಸೆಲೆಕ್ಟ್ ಮಾಡ್ತಾರ.
ಹಾ ಅವ್ರ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕ್ ಫಸ್ಟ್ ಫಸ್ಟ್ ಆ ಕಾಲೇಜ್ ಈ ಕಾಲೇಜ್ ಅಂತ ಹೇಳಿ.
ಅರಿ ಹೇಳ್ದಾಗೆನೆ ಅ ಹಯ್ತಾರೆ ಎಲ್ಲ ಪೇಪರ್ ಕೊಡ್ಲ ಹೇಳಳ್ಬೇಕನಗೆ ಕಾಲೇಜ್ ಬೇಕಂತ.
ಇಲ್ಲಲ್ಲ ಇದು ನೀ ಅಪ್ಲಿಕೇಶನ್ ಆಗ್ತಲ್ಲ ಕಂಪ್ಯೂಟರಾದು ಇಲ್ಲಿ ಮೊದಲೇ.
ಹಾ
ಅವಾಗೆ ಕೊಡ್ಬೇಕ್ರ ನೀನ.
ಹಾ ಹಾ ಹಾ ಹಾ
ಹ್ಮ್ ಫಸ್ಟ್ ನಿನಗ್ ಯಾವದ್ ಸನೆ ಆಗ್ತದ ಐದ ಕಾಲೇಜ್ ಆವಲ್ಲ ಐದ್ ಕಾಲೇಜದ್ದಾಗ. ಯಾವದು ಸನೆ ಸೆಕೆಂಡ್ ಥರ್ಡ್ ಫಸ್ಟ್ ಹಿಂಗ ಕೊಟ್ಟಿಯಂತ ಹೋಗ್ಬೇಕು ಐದರ್ ತಕ.
ಯಾವ್ದ ಇದ ಆಯ್ತ ತಂದ್ರ ಅ ಮಾಡ್ಬೇಕ ಏನು.
ಹಾ ಅವ್ರಿಗೆ ಅಲ್ಲಿ ಪ್ರಿಫರೆನ್ಸ್ ತಗ ಲಾಸ್ಟ್ಗೆ ಯಾವ ಶೀಟ್ಗಳುದರ್ತಾವ.
ಹಾ
ಕೊಡ್ತಾಲ ಆಗ್ತಾರಾ
ಹಾ
ಎರಡ್ ರೌಂಡ್ ಮೂರ್ ರೌಂಡ್ನ್ ಆತ ಮೂರ್ ರೌಂಡ್ ಅನ್ ಬಿಡ್ತಾರ ಅವ್ರು.
ಹಾಂ
ಪಷ್ಟನೇ ರೌಂಡಿಗೆ ವ ಏಸ ಬಿಡ್ತಾರ.
ಮತ್ತ ನಾ . ರಿಸಲ್ಟ ಬರತ್ತ ನೋಡ ನನ್ ಹೆಸರ ಸೆಲೆಕ್ಟ್ ಆಗಿದಿವೊ ನಮ್.
ಹಾಂ ಕಾ ಕಾಲೇಜ್ ಕಡೆಲಾಸಿಂದ ಹಾಕ್ತಾರ ಬಟ್. ನೀ ಯಾರನ್ ಶಿರಿಯಾ ಹಾಡ್ತಾರ ಗೂಗಲ್ದಾಗ ಅದ ವೆಬ್ಸೈಟ್ ಇದ ಮಾಡಿ. ನಿಂದ ನಂಬರ್ ಹಾಕ್ಬಕ.
ಹಾ ನಂಬರ್ ಹಾಕದ್ಯ ಅಂದ್ರ ಬರ್ತದೇನ.
ಹಾ ಅಲ್ಲಿ ತೋರ್ತಲ್ಲಸ ಬಿಳಲ್ಲ ಯಾ ಕಾಲೇಜ್ ಆಗ ನಿಂದ.
ವಿಷಾಕ್ ಕಾಲ್ ಮಾಡಿದಾನೆ ಯಾಕೊ.
ನನಗ ನೀವ ಮಾಡ್ರಿ.
ವಿಷಾಕ್ ಮೋಟಾ ವಿಷಾಕ್ ಕಾಲ್ ಮಾಡ್ತಾನೆ ಯಾಕೊ.
ನನಗನ್ ಮಾಡಿದ್ದ ಇವಾಗ.
ಹ್ಮ್
ಹ್ಮ್ ಮತ್ತ ಏನ್ ಮಾಡಕತ್ತಿ.
ಮತ್ತೇನ ಇಲ್ ನೋಡಪ್ಪಾಕ್ಕ ಇಲ್ ಬಿ ಎ ಜನರಿಕ್ ಅಗ್ರಿಕಲ್ಚರ್ ಮಾಡಿದೆವು. ಹಾ ದಿನ್ನಾ ಊರರಗೆ ಹೋಬರದು.
ಹ್ಮ್
ಒಂದ್ ಎರಡು ಗಂಟೆ ಕ್ಲಾಸ್ ತಗೋತಾರ ಒಂದ್ ಗಂಟೆ ವರ್ಕ್ ಮಾಡಕ್ ಹಸ್ತಾರ. ಹಾ ಅವು ಇವು ಬೆಳೆಗೊಳ ಬಗ್ಗೆ ಅದನ್ನ ಬೆಳಸ್ರಾಕಸ್ತಾರ. ಅವು ಬೆಳೆಸಿ ಮತ್ ಅವುಕ ಮದ್ದು ಯಾವ್ಯಾವು ಹೊಡಿಬೇಕು ಯಾವ್ಯಾವ್ ಇಲ್ಲ ಯಾವ್ ಹಾನಿಕಾರಕ ಅದನ್ನೆ ತಿಳಿಸ್ತಾರ ನಮಗ.
ಹ್ಮ್ ಹ್ಮ್
ನಿಮಗ್ ಯಾವ್ದರ್ ಬಗ್ಗೆ ತಿಳಸ್ತಾರ.
ಹ್ಮ್ ನಮ್ಗ ಅಯೋ ದನ್ ದನ ದನಕ ಎಮ್ಮಿಗಿ. ಗುರುವಳಿಗೆ ಇಂಜೆಕ್ಷನ್ ಮಾಡವು. ನಾವುನು ಯಾವ್ತರ ಬೆಳಿ ಬೆಳಿಬೇಕು ನೀವ ಯಾವ್ತರ ಬೆಳಿಬೇಕು. ರೈತರಿಗ್ ಹೆಂಗ ಹಾಲಿನ ಉತ್ಪಾದನೆ ಹೆಚ್ಚ ಮಾಡ್ಬೇಕು. ಈ ರೈತರಿಗೆ ಯಾವ್ದೊಂದನ ಇದು ಕರಕ್ ಒಂದ್ ರೋಗ ಬಂದಿತ್ತ್ ಅಂದ್ರೆ ಅದ ಹೆಂಗ್ ಕಂಟ್ರೋಲ್ ಮಾಡ್ಬೇಕು. ಹಿಂಗಿಂಗಂತ ವ್ಯಾಕ್ಕ್ಷಿನ್ ಮಾಡೋದು ನಮ್ಗುನು ಎಲ್ಲಾ ಹೇಳಿ ಕೊಡ್ತಾರ.
ಎಲ್ಲಾ ರೀತಿದ ಎಲ್ಲಾ ರೀತಿ ಬಗ್ಗೆ ತಿಳಿಸ್ತಾರಂತ ಅರ್ಥ.
ಹ್ಮ್
ಹ
ನಮ್ ದೋಸ್ತಂದ ಒಬ್ಬವಂದು ಅವೊಬ್ಬವ ಹಾಕಿದಿವ ಈ ವರ್ಷ.
ಎಕ್ಷಿತಾಕಿನೆನ್.
ಹಾಂ ಮೊದಲೆ ನನ್ ಗೂಡೆನ ಹಾಕಿದ್ದ ನನ್ ಕೂಡ ಸೆಲೆಕ್ಟ್ ಆಗಿಲ್ಲ ಅವುಂದು.
ಹಾಂ
ಈಗೊಂದ್ ಮೂವರ ಹಾಕ್ಯಾರ ನಮೂರಾಗ. ಒಬ್ಬೊಂದು ಏಟ್ಟಿ ಪರ್ಸೆಂಟೇಜ್ ಅದಾ.
ಹಾಂ
ಎಲ್ಲ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ತ್ರೀಸೆವೆಂಟಿ ಒನ್ ಎಲ್ಲಾ ಆವ್ರುವು. ಒಬ್ಬವಂದ್ ಇಬ್ರು ಸೆವೆಂಟಿ ಆವ ಇಬ್ಬರು ಏಟ್ಟಿ ಆದ.
ಹಾಂ ಎಲ್ಲವ.
ಹಾ.
ಹಾ ಆಯ್ತ ಆಯ್ತು ಅಂದ್ರ ಆಯ್ತು.
ಅದಕ್ಕೆ ಒಬ್ಬ ಒಂದ ಮಾರ್ಕ್ಸ್ ಕಾರ್ಡ್ ಇಲ್ಲ ಒಂದ್ ಹೆಂಗ್ ಮಾಡ್ಕಂಗ ಐತೆ ಮಾರ್ಕ್ಸ್ ಕಾರ್ಡ್ ಇಲ್ಲೆ ಕಾಲೇಜ್.
ಹ ಅ ಹೋಗಿನಡ ಕಬಿಡೋದ ಹೇಳ್ರಿ ಸರ್ಕಂಗ ಅಯ್ಯಗ್ರಿ. ಇದ್ರೆ ಟೈಪ್ ಮಾಡಕ್ಬೇಕು ಇವಾಗ ಕಳ್ಸ ಕೊಡ್ರಿ ಬೇಕಾದ್ರ ನಮೇ ತಂದ ಕೊಡ್ತವರಿ ಅಲ್ಲಿ ಪ್ರಿನ್ಸಿಪಲ್ ಇರ್ತಾನ ನೋಡ್ರಿ ಕಾಲೇಜ್ ಅವನ ಹಳ್ಬೇಕಕ್. ಹಾ.
ಹ್ಮ ಹೇಳಕ್ಂತ ಕಾಲೇಜ್ದಾಗಬ ಡ್ರೈವರ್ನ್ ಮುಖಬೋಣ ಅಂತ ಹೇಳಿ.
ಹಾ.
ಅವನು ನಮ್ಮ ಮಾಮೂಲಿ ಪರಿಚಾರ ಸ್ವಲ್ಪ.
ಹಾ.
ನಮ್ಮ ಮಾ ಆ ಮುಖಪಣ ನಚ್ಚಿದ ಅಂತವ ನಮ್ ದೋಸ್ತ. ಯಾಕಂದ್ರೆ ಓದ ಓದ ವರುಷನ ಪರಿಚಯ ನಾವ ಹೋಗಬ ನಮ್ಗ. ಹಂಗ ಅವನಿಗೆ ಹಚ್ಚಿನಂತ ಆಮಲೆ ಅಚ್ಚಪ್ಪ ಅಂದನ ಅಂತ ಫೋನು. ಗಾಡಿ ಮೇಲೆನಿ ಆಮೇಲೆ ಆಚ್ತೀನಿ ಅಂದನಂತ ಅಚ್ಚ ನ ಒಳ್ಳೆಚ್ಚಿಲವ ಮತ್ತೆ.
ಹಾ.
ಅದಕ್ಕಿಂಗ ಕಾಲೇಜ್ಗೆ ಹರ ಅದ ತಗೊಂಡ ಮತ್ತೆ ಕೊಡ್ಬಟ್ಟು. ಕಾಲೆಜ ಬರೋದ್ನ ಕೊಡ್ತೀವಿ ಮಾರ್ಕ್ಸ್ ಕಾರ್ಡ್.
ಹಾ.
ಅಂತ ಹೇಳಿದ್
ಅವರು ನಿಮ್ ಮಾರ್ಕ್ಸ್ ಕಾರ್ಡ್ ಇಲ್ದ ಸೆಕೆಂಡ್ ಇಯರ್ ನಿಮ್ ಮೂ
ಹ್ಮ.
ಏ ಆಗಲ್ಲ ರಿ ಇದು ಟೆಂತ್ ಮಾರ್ಕ್ಸ್ ಕಾರ್ಡ್ ಇರೋದು.
ಹ್ಮ್ ಹ್ಮ್.
ಹ ನಿಮ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಇತ್ತಂದ್ರೆ ಅವ್ರಿ ಇದು ನಿಮ್ದ ಸೆಂಡ್ ಇಯರ್ ಇದು ಕ ಕುಲ ಬರ್ದವ್ರೀ.
ಹೌದಾ. ಹ್ಮ್.
ಹಾ.
ಊಟ ಆಯ್ತ.
ಹ್ಮ್ ಊಟಾಯ ನೋಡಪ್ಪಾ ನಮ್ ತಮ್ಮಗ ಅಲ್ಲ ಅಸಿಲ್ಲ ನಿಮ್ ಕಾಲೇಜ್ ಚಂದ ನೋಡ್ಕೋರಿ.
ಏ ಚೊಲೋ ನೋಡತುವ ಹ್ಮ.
ಹಾ ಅಪ್ಲಿಕೇಶನ್ ಹಾಕಿದೆ ರಮ್ಮು.
ಹ್ಮ್.
ಹಾ ಹ್ಯಾಂಡಿಕ್ಯಾಪ್ಟ ಅದನ ಅದನ ಮೀಸಲಾತಿಯ ಸ್ವಲ್ಪ. ಹಾ ಥರ್ಟಿ ಥ್ರೀ ಪಾ ಮೀಸಲಾತಿ ಆದ.
ಹ್ಮ್.
ಹ ಹೇಳ ಅದು ಶೇಷ ಥರ್ಟಿ ತ್ರೀ ಪರ್ಸೆಂಟ್ ಅಂದ್ರೆ ಒಂದ್ ಅವನಿಗೆ ಎಂಬತ್ತು ಪರ್ಸೆಂಟೀಜ್ ರಿಸಲ್ಟ್ ಇದ್ದಿನಂಗ ಆಯ್ತು.
ಹ್ಮ್.
ಹ್ಮ್.
ಹ್ಮ ಹ್ಮ್ ಅದತ್ರ ಅಳ.
ಬಲ್ ಬಲ್ ಅಂದ್ರೆ ಈಗ ನಿಮ್ ಯಾದಾಗಿರಿ ಶಾಪುರ್ ಬಲ್ ಡಿಪ್ಲೋಮಟ್ರ ಅದೇ ಬಲ್ ಆಯತದ. ಹೆಂಗ್ ಬೆಲೆಯ ಬೀಳತ್ತ ಒಂದು.
ಹ್ಮ್
ಬಂದಂದ್ರೆ ಚೆಂದ ನೋಡ್ಕೋರಿ.
ಆಯ್ತುವಾ.
ಮತ್ತ ನಿಮಮ್ಮರನ್ ಹಾಸ್ಪಿಟಲ್ ಕ ಹಾಕ್ತಾರೆನ್ ಡ್ಯೂಟಿ ಏನ್ ಕಾಲೇಜಿಗೆ ಎಲ್ಲ ಕಲಸ್ತಾರೆ.
ಎಲ್ಲ ಹಾಸ್ಪಿಟಲ್ಗೆ ಹಾಕತ್ರಿ ಡ್ಯೂಟಿ.
ಯಾವಾಗ ಹಾಕ್ತಾರೋ ಹಾಸ್ಪಿಟಲಗೆ ನಿಂಗ.
ನಮ್ ನಮ್ ಜೂನಿಯರ್ ಭರಣ ಹಾಕ್ತಾರ.
ಜೂನಿಯರ್ ಬರಣಕ್ಕ ಹ ಹಾಕ್ತಾರ ಹ್ಹ್.
ಹ್ಮ್.
ಮತ್ತೆ ಏನಲ್ ನೋಡ ಆಕಾಶ್ ನಿಮ್ದು ಹೇಳ್ಬೇಕಲ್ಲ.
ಹ್ಮ ಊಟ ಏನ್ ಮಾಡಿದ್ರ.
ಹಾಸ್ಟಲಲ್ಲಿ ಜೋಸಿ ಸ್ಟಾಲಿನ್ ಸರಪ್ಪ ಅದು. ಅದ್ಭುತವಾದ ಫೈವ್ ಸ್ಟಾರ್ ಹೋಟೆಲ್ ಇದು ಹಲಬಾತ್ ಮಾಡ್ಯಾರ.
ಹ್ಮ್ ಹ್ಮ್
ಹ್ಮ್ ಏನೋ ನೀವು ಪಿ ಸಿ ಎಕ್ಸಾಮ್ ತಯಾರಿ ಮಾಡಿದ್ದೀರ ಅಂತಲ್ಲ.
ನಾವು ಯಾವ ಪೀ ಸಿ ತಯಾರಿ ಮಾಡ ಅಕಾಡೆಗೆ.
ಅಲ್ಲಾ ನಿಮ್ ಹುಡುಗರೆಲ್ಲಾ ಮಾತಾಡದ್ರು ಅಲ್ಲಿ ಆಕಾಶ ಎಂಬ ಹುಡುಗ ಹಾಸ್ಟೆಲನಲ್ಲಿ ಬರ ಓದ್ಕೊತ ಇರ್ತಾನ. ಪೀ ಸಿ ಎಕ್ಸಾಮ್ ತಯಾರಿ ಮಾಡತಾರ ನಂತ.
ಸುಮ್ಮ ಹೇಳ್ತಾರಾ ಹಂಗೆ ಹವಾ
ಹಾ ಬಾಡಿ ಗಿಡಿ ಮಸ್ತ್ ಆದ ಮತ್ತ ಇನ್ ಪೊಲೀಸ್ ಗಿಲೀಸ್ ಅದ ಮರ್ತು ಬಿಡು ಬ್ಯಾಡ್ರಪ್ಪ
ಹ್ಮ ನಿಂಗೆ ಹೆಂಗ್ ಮರೆತಿವೆ
ಅದೇ ಮತ್ತೆ ನೌಕರಿ ಆಯತ ಅಂದ್ರೆ ನೀ ಯಾವ ಇದ್ದಿ
ಎಂಗ್ ಲಾ.
ಇಲ್ಲ ಮತ್ತೆ ನೌಕರಿ ಆಯ್ತು ಅಂದ್ರ ಪಾಲ ಗಮಾಂಡ ಬರೋದು ಬರ್ತದ
ಹ್ಮ್
ಆಯ್ತ್ ಮತ್ತ ಎಕ್ಸಾಮ್ ತುಂಬಿರಲ್ಲ ಡಿ ಆರ್ ಡಿ ಒ ತುಂಬಾ ಐತ್ತಿರಿ.
ಹ್ಮ್ ಇನ್ನ ಅವು ಹಾಕಿಲ್ಲ ಅಪ್ಲಿಕೇಶನ್ ಡಿ ಆರ್ ಡಿ ಇ ಸಿ ಆರ್ ಡಿ ಆರ್.
ಹಾ ಲಾಸ್ಟ್ ಡೇಟ್ ಏನೋ ಇಪ್ಪತ್ತೊಂದು ಏನೋ ಆದ ನೋಡ್ರಿ.
ಹಾ ಆಗ್ಬೇಕದು.
ಹ್ಮ್ ಹ್ಮ. ಇವತ್ ಹಾಕ್ಬೇಕು ನೋಡ ಮಧ್ಯಾಹ್ನ ಮನ ರೊಕ್ಕ ಅಮೌಂಟ್
ಹಾ
ಹಾಕ್ಬೇಕು
ಅಮೌಂಟ್
ಹೌದ
ಇಗ ಗಾಡಿ ಸಿಗತ್ ಕಣ ಗಾಡಿಯಗ ಒಂಟಿನ್.
ಆಯ್ತ ತಗೊಂದ್ ಸ್ವಲ್ಪ ಕೆಲಸ ಆಮೇಲೆ ಆಸ್ತಿನಿ.
ಹಾ